ಏ ಲೈ ಅಲೋ ಹ ಹ ಅಲೋ ಹಲೋ ಹಲೋ ಅಲೋ ಏನ್ ನಡದ್ ಬ್ರೋ.
ಏನಿಲ್ಲಾ ಬ್ರೋ ಎಲ್ಲಾ ಚಲೋದಲ್.
ಹ ಎಲ್ಲ ಚಲೋದ್ ನೋಡ್ರಿ ಇದ್ ಕಾರ್ ವರ್ಸಕ ಹಚ್ನ್ರಿ ಈಗ. ಹುನ್ರಿ
ಈಗ ಏನ್ರಿ ಎಲ್ಲಾ ಸಾಲಿಗಿಲಿ ಎಲ್ಲಾ ವಜ್ಜದ್ರಿ.
ಉಂಡ್ರಿ ನಮ್ದ್ ಹೆಂಗ ವಜ್ಜಾ ಇತ್ರಿ. ಹುನ್ರಿ ತಿಂಡಿ ಮೇಗಿವ್ರಿ ನಾವ್. ಹುನ್ರಿ
ನಲ್ದು ಯಾಕ್ರಿ ಕ್ರಿಕಟೋಡಕ್ ಹೋಗಿಲ್ರಿ.
ಹ ರೀ ಅಲೋ ರೀ ಹಿಳ್ರಿ ಆಡಕ್ ಕುಂತಿದೀವ್ರಿ. ಏ ಒಂದು ಪರ್ ಪರ್ಚುನಲ್ ಕಾರ ಒಂದು ಟೂ ಟ್ವೆಂಟಿ ಬೈಕ್ ನಿಲ್ಲಿಸಿದ್ದಾರೆ.
ಹೌದೇನ್ರೀ.
ನಮ್ ಮಿನಿಸ್ಟರ್ ಬ್ಯಾಡ್ ಅಂದ್ರಿ ಆಡಾದ ಅದ್ಕ ಬಿಟ್ಟಿದೆರಿ. ಹುನ್ರಿ
ಸ್ವಲ್ಪ ಹಂಗೆರಿ ಸ್ವಲ್ಪ ಈನ್ ಮಾತಡೋನ್ ಕುಂತಿದ್ದೆರಿ.
ಹುನ್ರಿ ಹುನ್ರಿ ಏನ್ರಿ ಖಾರಿ. ಏ ನಾವು ಇದು ಐವತ್ ಲಕ್ಷ ಕೊಟ್ಟು ಬಿಡ್ಲಿಂಗ್ ಕಡ್ ಲ್ರಿ ಕೂಡ್ಬೇಕಂತ ಅದ್ಮ್ಯಾಗ್ ಕುಂತಿನ್ರಿ.
ಒಂದ್ ಮೂರ್ ಲಕ್ಷ ಕೋಟ್ ನಾನ್ ಕಡ್ಸ್ ಒಂದ್ ಮೂರ್ ಲಕ್ಷ ಕೋಟ್ ನಾನೇ ಕಡ್ಸನ್ರಿ ಏನ್ ಮಾಡ್ತರಿ ಎಲ್ಲ ಬ ಡಿ ಕೋಟ್ಬುಟಿನ್ರಿ.
ಬಾಡಿಗೆ ಕೊಡ್ತೇನ್ರಿ.
ಆದ್ರೆ
ಒಬ್ ಒಬ್ರಿಗ್ ಹಂಗೆ ಕೊಟ್ಟಲ್ರಿ ಒಂದೊಂದ್ ಮನಿ.
ಹೌದ್ರಿ ಗಜ್ಮ್ ಕರಿಂಗ್ ಅಲೋ ರೀ
ಏನ್ರೀ ಕ್ಯಾಕೆ ಗಾಣಿ.
ಅಲೋ ರೀ.
ಏನೋ ಯಾರೋ ಮಾತಾಡಕತರ ಬ್ರೋ.
ಇಲ್ರಿ ಬ್ರೋ ಇಲ್ಲೊಬ್ರ ಬಾಡಿಗೆ ಮನೆಯ್ವರ ಜಾಗಳಾಡಕುಂತ್ಯಾರಿ ಐವತ್ ಲಕ್ಷನ್ ಕೊಟ್ಟನ್ರೀ. ಎಂತಾರೆ ಇಗ.
ಹೌದೇನ್ರಿ.
ಹುನ್ರಿ
ಇಲ್ ಸ್ವಲ್ಪ ನಮ್ಮ ಸ್ವಲ್ ಗೌಡ್ಸನಿ ಅಂಗ್ಡಿಗ್ ಬಂದೇವ್ರಿ ಸ್ವಲ್ಪ.
ಹುನ್ರಿ ಒದ್ ಏನ್ರೀ ಸ್ವಲ್ಪ್ ಹ್ಮ ಅಂಗ್ಡಿಯ್ರಿಗೆ ಎಷ್ಟ್ ರೂಪಾಯಿ ಕೊಡ್ತಕತಿರ್ರಿ ನೀವು.
ಅಂಗ್ಡಿನರಿಗೆ ಉದ್ರಿ ಹಂಗೆ ಹುಂಡು ಪ್ರೀನಿ ಹಂಗೆ ಕೊಡ್ತಿ ಒಂದೊಂದ್ ಲಕ್ಷರೀ.
ಓನ್ನೊಂದ್ ಲಕ್ಷ ಕೊಡ್ತಿರ್ ಏನ್ರಿ.
ಹುರೀ
ಅಗನ ಅಂಗ್ಡಿ ಹೋಗ್ಯಾನ್ರಿ. ಹ ಹ ಒಂದು ನಮ್ ಬ್ರ್ಯಾಂಡ್ ಇತ್ರಿ. ಹ ಅದ್ನಾರ ಲಕ್ಷ ಕೊಟ್ ಬಂದ್ಬಿಟ್ಟನ್ರಿ ಅಗ. ಹೂನ್ರಿ ಸೌಕರ್ತವ್ರ ಕಾಲ್ ಮುಳಗ್ ಕುಂತ್ರಿ ಬ್ಯಾಡ ಬ್ಯಾಡ್ರ ಅಂತ ಬಂದರಿ.
ಹೌದೇನೋ
ಹ್ಮ್ ರೀ.
ಎಲ್ಲ ನಿಮ್ದೇ ಬೆಸ್ಟ್ ಲೇ.
ಹಾ ರಿ
ಎಲ್ಲ ನಿಮ್ದ ಬೆಸ್ಟ್ ರಿ.
ಹನ್್ರೀ ಇಲ್ ನಮ್ೂರಗಂರ ನಮ್ ದೋಸ್ತ್ ಅನ್್ರರಿ ಯಾರಿಪ್ಪತ್ರಿ.
ಹ್ಮ ರೀ.
ಅವನು ನಮಂಬಲಿ ಇರ್ತನ್ಿ ಆದ್ರ ನಮ ನಮಂಗ ಸೌಕಾರರನ್ರಿ ಅವ್ನು.
ಅಲ್ಲ ಯಾು ನಮಗೊಂದ ಮಾಡ. ನಮಗ್ ಗೊತ್ತ ಅವನಿಗೆ ಗತ್ತ
ಕ್ರಿಕೆಟ್ ಆಡ್ತೀ
ಸ ಮಾತಾಡಿ ಕೊ ಾಸ ಮಾಡ್ತ ಇನ್ ಸ್ವಲ್ಪ ಹ ದೀಕ್ಷಾರ್ ಬಂದಿದ್ರು ದೃತ್ಯಕ್ಕ ಸನ್ ಬಂದಿದ್ರ
ಹ್ಮ್್ಮ್ಮ
ಒಂದ್ ಹತ್ ಲಕ್ಷ ಕಳಸಿದ್ಮಿರಿ
ಹೌದನ್್ರಿ ಇಲ್ ನ್ ನನ್ ಬೈ ಸ್ವಲ್ಪ ಕಳ್ಸರಿ ಒಂದ ಹಾ ಇಪ್ಪತ್ ಇಪ್ಪತ್ ಇಪ್ಪತ್ ಮೂರ್ ಲಕ್ಷ ಆಕ್ ಕರ್ಸ್ತನ್ರಿ
ಹೌದೇನು
ಆರ ಬಾರವಾ ನಂಬ. ಆರಾಮೇರ ಅವ್ರೀ.
ಹ ಎಲ್ಲ ಆರಾಮಿಕ ನಗೆ.
ಇದದು ಕರ್ಸಾಕ ತಿನ್್ರಿ ಮತ್ತೊಂದು.
ಏನ್ರಿ.
ಇದ ಬಿಡ್ಲಿಂಗಡಿ.
ಹೌದೌನು.
ಹೋರಿ
ಹಾಕೆ.
ಹಂದು ನಚರಿ ನಜಿ. ಹಲೋ
ಏನ್ ನಡುವನಲ್ಲ
ಏನಲ್ರಿ ಇಲ್ಲೊಬ್ರ ಮನಿ ಕಡಸ್ಯಾರ್ರಿ ಆಡ ತಿಂಡಿ ಮ್ಯಾಗ ಹ್ಮ ಅವ್ರಗ ಇದು ಏನ ಸಂಸಾರ್ ಕಡಿಮ ಇದ್ದದ ಅತ್ ರೊಕ್ಕ
ಹೌದ ರೀ ಹ್ಮದ
ಕಾಲ್ ಬಳ ಕುಂತಿದ್ರೀ ಇಪ್ಪತ್ತೈದ್ ಸಾವಿರ ಇಪ್ಪತ್ತೈದು ಲಕ್ಷ ಏನ್ ಕಟ್ಟನ್ರಿ
ಹೌದೀ
ಇ್ಮ ನಮ್ಮ ಇವರಾರ ಮೈಸೂರ ಅಂತಾರಿ
ಯಾರ
ಆಗ ಪಾಟ್ ಆಳ ಕುೂತ್ನ್ರ ನನಗ
ಹ
ನನ್್ ಪಾಟಿ ಹತ್ತು ಅಂತ ಒಂದ ಇಪ್ಪತ್ತೈದ್ ಲಕ್ಷ ಕೊಟ್ಟ ಕಳ್ಸಬಿಟ್ಟಿಂಟ್ರ ಕಡೆಮನೆಿ ಆ ಕಡೆ ಅದೆೇ ಗ್ಯಾಟ ಉಂಟೆ ಮಾಡಿಬಿಟೇನ್ರಿ ಚಾನ್ಸ್ ಬರ ರ ನ ಬಲಿಿ
ಹಂದ ರೊಕ್ಕ ಬಾಳ ಇದ್ದಂಗ ಅವ್ರ ನಮ್ಮ ಮನೆ
ಏ ಹೇಗನ್ೀ ನ ಅ್ನ ಸರ್ಕಾರ ಏನ್್ರ ಆರೊಳಕೋ ಇಟ್ಟು ಕೊಡ್ತರಿ
ನಾನ್ ಹಂಗೆ ನೋಡರಿ.
ಹೌದಾ.
ಅವತ್ತೇ.
ಹ್ಮ ಮತ್ತ.
ಹೌದನ್ರಿ.
ಹನ್ನರಿ.
ಇ ಸ್ವಲ್ಪ ದೊಡ್ಡ ಬಿಲ್ಡಿಂಗ್ ಐತ್ರಿ ಎತನ್್ರಿ ನೀವ ಏನ ಮಾಡ್ಕತಿರಿ.
ಎಲ್ಲ ಏನಲ್ಲ ನೋಡ್ರಿಿಲ್ಲ ನಮ ಸೌಕರ ತ ಅಂಗಡ ಬಂದಿದ್ದೀವ್ರಿ.
ಹೌದೇನ್ರಿ.
ಈಗೆ ಎಲ್ಲರ್ ನೀವು.
ನಾವೆ ಸ್ವಲ್ಪ ಇಲ್ಲಿ ಹೆಲಿಕಾಪ್ಟರ್ ಯಾರೋ ಬಾಡಿ ಬಾಡಿಗೆ ಹೋಯ್ತಾರಂರಿ.
ಹ್ಮ್ ಹ್ಮ್ ಹ್ಮ್.
ಅವ್ರಿಗೆ ಕೊಡಕ ಕೊಂತಿದ್ನಲ್ಲಸ.
ಸೌಕಾರರ್ ತಂಗಡಿ ಹೊಂತೀವ್ರಿ ನಾವ ಭೀ ಅದವಾ ವಿಮಾನಕ್ಕ. ಹಾ ಸ್ಟಿಕ್ಕರ್ ಹಚಕೊಂಡ ಬರಾಕ್ ಹೊಂಟೇನ್ರಿ.
ಹಞನ್ರಿ ಇ ಕೊಡ ಕುಂತನ್ರಿ ಹಚ್ಚೇೀಷ್ಟ್ಟಾರ್ ಅಂತ ಹಚ್ಚೇಾರ್ರರಿ.
ಹ್ಮ್. ಹೌದನ್ರಿ.
ರಿ ಬರ ಒಂದ್ ಐನೂರು ರೂಪಿ ಕೊಡ ಕುಂತೀರಿ.
ಹ್ಮ್.
ಐದೂ ರೂಪಾಯಿ ನ್ರಿ ಬರಿ ಅಂಗಡಿಯರಿಗೆ ಕೊಡ್ತನ ಒಂದೊಂದ್ ಲಕ್ಷ ಅಂತ.
ಹೌದಾ.
ಹ ಆರಾಮ ಇದದೆಲ್ಲ.
ಏ ಆರಾಮದ ನಾನು.
ನಾ ಬೀ ಅರಾಮೇನ್ ನೋಡ್ರಿ.
ನಿನ ಚೆಡ್ಡಿ ಎಷ್ಟ ರೂಪಾಯಕ ಒಂದ್ರಿ.
ಏನ್್ರರಿ.
ನಿನ ಚೆಡ್ಡಿ ಎಷ್ಟ ರೂಪಾಯಕ ಒಂದ್ರಿ.
ಅವ ಜಾಮ್ ಕೊತಾನನ್ರೀ ಒಂದ್ ಲಕ್ಷದ ಇಪ್ಪತ್ತೈದ ಸಾವಿರ ರೂಪಾಯಿ ಕೊಟ್ಟ.
ಹೌದನ್ರಿ.
ಬರ ಒಂದ್ ಹತ್ತ ಲಕ್ಷ ಆದ್ರ ಒಂದು ಚಡ್ಡರ್.
ಹ್ಮ್ ಆಗ್ಲೇ ಒಂದ್ ಹತ್ ಲಕ್ಷ ಕೊಟ್ಟ ತಂದಿನೀರಿ.
ಹ್ಮ.
ಪ್ಯಾಂಟ್ ಅರ್ದದ್ರಿ ಕಾಶಂಬ ಅದು ಒಕಟಕೊಂಟನ್ೀ ತಿಪ್ಪೆಗ್. ಇಲ್ಲಂದ್ ಮೂ ಡುರು ಮೂರುರು. ಬೇಡ ಬೇಡ ಅಂದ್ರ ಐದ ಸಾರ್ ರೂಪಾಯಿ ಕೊಟ್ಟದ್ ಹದ್ೈದು ಹದ್ಿನೈದು ಲಕ್ಷ.
ಹೌದ ಏನ್್ರರಿ.
ತಳಿ ಕೋಟಿ ಕೋಟಿ ಕೋಟಿ ತಳಿ ಕೋಟಿ.
ಯರಾಮೂ ಎಲ್ಲ ನಮ್ದೇ.
. ಹಾ. ಅ ಆರಾಮ ರೋಡರಿ. ಅದಾಯ. ನಾಳೆ ಕ್ರಿಕೆಟ್ ಆಡ ಅಂಥವರೇ.
ಹಲೋ ಹಲೋ ಯಾರು ಯಾರು. ನಮ್ಸ್ರೋ ನಮ್ಮಿಸ್ಸು ಸನ್ನಿ ರಿ.
ಹೌದ್ರಿ.
ಹೂ ರೀ.
ನಾವ್ ಮನುಷ್ಯರ.
ನೀವ್ ಮನುಷ್ಯರ ಇದ್ರೆ ಮತ್ತೆ ಏನ್ ಇಲ್ಲಂದ ನ್ರಿ ನಾಯನ.
ಎಲ್ಲಿರೀ.
ಮನಗ ಇರ್ತರಿ ಮತ್ತೆ ಎಲ್ಲಿ ಇರ್ತೀವಿ.
ಮನೆಗೆದಕ್ಕ ಹೋಗಿದೆ.
ಸ ಇದು ಹೊರಗೆದಕ್ಕ ಹೋಗ.
ಹೆಣ್ಮಕ್ಳಗ್ ಯಾಕೆ ಫೋನ್ ಹಚ್ಚಿದ್.
ಗಂಡು ಮಕ್ಕಳಿಗೆ ಯಾಗ ಪೋನ್ ಅ.
ನೀನ್ ಯಾಕತ್ತಕ್ಕೋನ್ ಆಪೋನ್.
ನಾನ್ ನನಗೆ ಕಚ್ಚಕೊಗ್ಲಿ.
ತಳಿ ಕೆಟ್ಟದಾ ಆ. ಹ . ಯಾರೊಂದಲ್ಲ ನಾನು.
ಕಾಯಡ್ಡಿಗಾರ.
ಅಲ್ಲ.
ಹಲೋ.
ಹಾ.
ಹಲೋ.
ಹಲೋ. ಅಲೋ
ಹಲೋ
ಅಲ್ಲಾ ಯಾವದ್ರ ಅ ಪಾರಿ.
ಯಾರ ಅಲ್ರಿ.
ಸ್ವಲ್ಪ ಹೆದ್ರ ಹಚ್ಚಿದ್ ನ್ರರಿ ಇಲ್ಲಿ ಕಳಸ್ರಿವ ನ ಒಂದ್ ಒಂದ್ ಐವ ಸಿ ರೂಪಾಯಿ ಕೊಟ್ಟ ಕಳ್ಸ್ತನ್ರಿ. ಹ್ರೀಯಾಡನಂದ್ರ ಎಲ್ಲಿ ಕಸ್ಅವನನ ನಮ್ಮಡ ಬರಿ ಕಸ್ .
ಹಾಕೆ ಯ ನಮ್ಮ ಊರ್ ಸೋಕಾಡ್ತಿರಿಕಿ.
ಆ ಪೂನ್ ಕೂಡ್ರಿ ಅವನಿಗಿ.
ಹೌದೇನ್ರಿ.
ಹ್ಮ್ ಕೊಡ್ರಿ ಸರ್.
ಯಾರು ಅವ ಇನೊಬ್ಬ ಬಾಳ ಯಗ್ರಾಡಕತ್ತಾನ.
ಹಲೋ.
ಹಲೋ.
ಯಾರ . ಮೇಸೆಜ್ ನೂಡಮ್. ಹಲೋ.
ಎಲ್ಲಿರೀ
ನಾವಿಲ್ಲಿ ಕುಂತಿವ್ರಿ
ಎಲ್ಲಿರಿ
ಇಲ್ಲೇ ಕುಂತಿವ್ರಿ ನಾವು ಬಿಲ್ಡಿಂಗ್ ಬಳಿ ಮುಂದೆ ಹೂನ್ರಿ ಎಲ್ರರಿ ನಾವ್ ಮುಂದೆ ಹೇಗೆ ಇದ್ ಕಾಯಿಸಿನ್ರಿ ಹೆಲಿಕಾಪ್ಟರ್ ಕಳ್ಸಿನ್ರಿ ಹಾಕಂಬರಕ್ ನಮ್ಮ ಹುಡುಗರ್ ಒಂದ್ ಆರ್ ಲಕ್ಷ ಏನ್ ಕೊಟ್ಟಿನ್ರಿ
ಹೌದೇನ್ರಿ
ಕಸ್ಲಿಕ ಅಂದ್ರ ಪೋನ ಅಚ್ಚ ಅಂತ ಹೇಳಿನ್ರಿ ಇನೊಂದ್ ಮೂವತ್ ಲಕ್ಷ ಯಾಕ ಕಳಸ್ತನ್ರಿ
ಈ ಮುಂದ ಹೋಯ್ತಲ್ಲ ಅದೇ ಅನ್ರಿ ನೀಮ್ ವಿಮನ
ಅಲ್ರಿ ಅದ್ ಐಯ್ರಿ ಇನ್ನೊಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿ ಕಳಿಸಿನಿ ತಬಾಷ ಹೊಂಟದರಿ
ಅದೇ ಅನ್ರಿ
ನೋಡ್ರಿ ಮಾತಾಡುದು
ಆಕಡೆ ಯಾರೀ ಅವರು
ಲೋಕಾಯುಕ್ತರಿ
ಹೌದನ್ರೀ ಹಲೋ
ಹಲೋ ರೀ ಆಗ ಸಂಜೆ ಏನ್ರಿ ಮಾತಾಡದ
ಹೌದ್ರಿ
ಸಂಜೆ ಏನ್ರಿ
ಅಲ್ರೀ ಅವರು
ಅದ ಐಪಿಲ್ ಆಡ್ತಿರಲ್ರಿರಿ
ಹೇ ಆಡ್ತಿವ್ರಿ
ನೀವ್ ಆಡ್ತೀರಾಲ್ರಿ
ಆಡ್ತಿವ್ರಿ ಆಯ್ತಾ
ಮತ್ತೊಂದ್ ಹುಲಿ ಬಂತ್ರೀ ನನ್ ಮುಂದೆ
ಹಲೋ ರೀ
ಆದ್ರೆ
ಸಲ್ಪ ಕೆಲಸ ಆದ ಈಗ ಅಚ್ಚತಿನನಿ ತಗೂರಿ
ಹೌದೇನ್ರಿ ನಮ್ಮೂನು ಸ್ವಲ್ಪ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡೋದಾದ ನಂದುನು ಕೆಲಸ ಆದರೀ ಆಮೇಲೆ ಹಚ್ಚತಿನಿ ತಗೂರೀ
ಆಯ್ತು ತಕೋರಿ ಆಯ್ತು
ಹಾರೀ ಕಟ್ ಮಾಡಮ್ರೀ
ಹಾ.